ಹಲೋ
ಏನು ಮಾಡ್ತೀರಾ
ಏನು ನಾನೇನ್ ಮಾಡೋದ ಬಟ್ಟೆ ಒಳ್ಳೇದು ಇದ್ದಿದ್ದೆ ನಂದು ಬಟ್ಟೆ ಹೊಲಿತ ಇದ್ದೆ ಹ್ಮ್
ಅಂಗರ್ಫುಲ್ ಬಿಝಿ
ಬಿಸಿ ಈ ಬೆಳಿಗ್ಗೆಯಿಂದ ನಾನು ಅದು ಮಿಷಿನ್ ಬೇರೆ ಕೆಟ್ಟೋಗ್ಬಿಟ್ಟಿತ್ತು ಅದು ಹ ಕೆಳಗಡೆ ಬಾಬಿನಕದು ಯಾಕೋ ಹೊಸದ್ ತಗ ಅದು ಹಳೇದು ಚೆನ್ನಾಗಿಲ್ಲ ಅಂದಬಿಟ್ಟು ಹೊಸದ ತಕ ಬಂದ್ನ ಅದೇ ಆಯ್ತಾ ಇಲ್ಲ ಅಲ್ಗೆ ಎಷ್ಟು ಒಂದು ನನ್ಗೆ ತಲ್ಲೆನನೆ ಕೆಟ್ಟೋಗಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ಎಸ್ಥೆ ಬಿಡ್ಲಾ ಅನ್ನಷ್ಟ ಕೋಪ ಬಂದ್ ಬಿಟ್ಟಿತ್ತು ಹೆಂಗೋ ಹಂಗುವೆ ಅದ ಹಾಕ್ತೆ ಬಿಸತೆ ಹಾಕ್ತೆ ಗಳಗಳಗು ದಾರ ಕಟ್ಟಾಯ್ತಿತ್ತು ಅತಾಗ್ ಅದನ ಬಿಚ್ ಅಚ್ಬಿಟ್ಟು ಬಾಳೆದ್ನನೆ ತಕೊಂಡು ಏನಾಗೈತೆ ನೋಡದ ಅಂದ್ಬಿಟ್ಟು ನೋಡಧ್ನಾ ಒಳಗಡೆ ದಾರ ಉಡ್ಕೊಬಿಟ್ಟೈತೆ ಆಗ ನೀಟಾಗ್ ಪಿನ್ ತಕೊಂಡು ಅದ್ನ ಲೂಸ್ ಮಾಡಿ ದಾರನ್ಲ್ಲ ತಗ್ಗಾಕ್ತೆ ಈಗ ಚೆನ್ನಾಗೆ ಬತ್ತದ ನಾನು ಹೋಗಿ ಹೋಗಿ ಮೂವತ್ ನಲ್ವತ್ ರೂಪಾಯಿ ವೇಸ್ಟ್ ಬೇರೆ ಮಾಡ್ಕೊ ಬಂದಿ ಅತ್ತೊಂದು
ನೀನ್ ಜಗದಲ್ಲಿ ನಾವು ಇದ್ರೆ ದೊಣ್ಣ ತಗಳದಾಕ್ ಬಿಡ್ನ್ನೆ
ಹ್ಮ್ ಮಧ್ಯಾಹ್ನ ನನ್ಗಂತ ತಲೆ ಕೆಟ್ಟೋಗಿತು ಏನ್ ಮಾಡದ ಅಂತ ಾನ ಇದೇನು ಅಕಸ್ಮಾತ್ ಅಕಸ್ಮಾತ್ ಕೆಟ್ಟೋಗ್ಬಿಟ್ರಿ ಇ ಬ್ಲೌಸ್ ಗಳು ಬೇರೆ ಹೊಲ್ಕೊಂಡಿಲ್ಲಾ ಏನ್ ಮಾಡದಪ್ಪಾ ನಂಗಗತು
ಹೆಂಗೆಲ್ಲ ದುಡಿತೀರಿ ಇನ್ನೊಂದುಸಷ ಮಿಸಿ ತಗೋಪ್ಪ ಅದಕ್ಕೇನು
ಹ ಇನ್ನು ಒಂದ್ ಎರಡ್ ವರ್ಷ ಆಗದರುವೆ ಹೊಸ ಮಿಷಿನ್ ಆಗ್ಲಯಾ
ಹ್ಮ ಹೆ ಈ ತರ ಆಯ್ತದೆ ಅಂದ್ರೆ ವಷಿ ಮಿಹಲ್ ತಗೋಬೇಕು
ಹ್ಮ ಈಗ್ ಸದ್ಯ ಕಾಣ್ತಾಯೋ ಎಷ್ಟ ಎಲ್ಲ ಇಲ್ಲ ಬಿಡಿ ಮುಂದಕ್ಕ ಆದ್ರೆ ಒಂದ್ ದೊಡ್ ಮಿಷಿನ್ ತಕೋಬೇಕು ಚೆನ್ನಾಗಿರುತ್ತೆ ಸೌನ್ಡ್ ಬರ್ಬಾರ್ದು ಬಸ್ ಫಲ್ ಅದು ನನ್ಗೆ ಇದು ಸೌಂಡ್ ಮಾಡಿ ಸದ್ದು ಎಷ್ಟು ಸೌಂಡ್ ಐತೆ ಅಂದ್ರೆ ತಲೆ ನೋಯ್ತಾ ಇರ್ತದೆ
ತಲೆ ನೋಯ್ತಾ ಇರ್ತದೆ ಅದಕ್ಕೆ ತಗೋದಕ ಚೆನ್ನಾಗಿರ ನೋಡ್ಕೊತಗೋಬೇಕು
ಯ ನಾನ್ ಸದ್ಯಕ್ಕೆ ಇದೆೇ ನಾನೂ ಇ ತಗತಿರ್ಲಿಲ್ಲ ಐ ೀಡ್ ಮಿಷಿನ್ ಅಂತ ಇತ್ತು ಚೆನ್ನಾಗಿತ್ತು ಆ ಮಿಷಿನ್ ಅ ತ ಕಳದ ಅಂತ ಪ್ಲಾನ್ ಮಾಡ್ ಕಂಡಿದ್ದು ನಾನು ಹನ್ನೆರಡ್ ಸಾವಿರನ್ನ ಅದ್ ಎಷ್ಟೋ ಇತ್ತು ಈ ಪಕ್ಕದ ಮನೆಯರು ಈ ತರ ಮಿಷನ್ ತಕೊ ಬಂಬ್ಬಿಟ್ರು ಹದ್ನಾಲ್ಕೂವರೆ ಸಾವಿರ ಹದಿನೈದು ಸಾವಿರ ಒಟ್ಟಲ್ಲಿ ಈ ತರ ಮಿಷಿನ್ ತಕೊ ಬಂದ್ಬಿಟ್ರಲ್ಲಾ ನಾನೇನ್ ಮಧ್ಯ್ದೆ ಓಹ್ ಚೆನ್ನಾಗೈತೆ ಮಿಷಿನ್ ಚೆನ್ನಾಗ್ ನನ್ ಏನು ನೋಡ್ಲೇ ಎಲ್ಲ ಚೆನ್ನಾಗೈಐತಿ ಮಿಷಿನ್ ಅಂದ್ಬಿಟ್ಟು ಫೊನ್ ಮಾಡತಕ್ಷಸ್ಣೆ ಅವ್ರೇ ತಂದ್ಕ ಕೊಟ್ಬಿಟ್ರಿ ಮಿಷಿನ
ನೋಡೋಕ್ ಚೆನ್ನಾಗ ಐತೆತಿ ತನ್ಕೊಪ್ಪು
ನಾನು ಏನು ಪವರ್ ಮಿಷಿನ್ ಅಂದ್ರಲ್ಲ ಬಿಿಟ್ಟಡು ಚೆಾಗಿ ಇರ್ತದೆ ಅಂತಂದ ತರ್ಕೊಂಡೆ ಅವರು ನ ಹ ಮಿಷಿನ್ ೇ ನೋಡ್ಲಿಲ್ಲ ಅವ್ರೇ ತಕೊ ಬಂದ್ಬಿಟ್ಟವ್ರಿ ಡೆಲಿವರಿ ಮಾಡೆ ಯಾವ ಮಿಷಿನು ಅಂತೂ ನಾನು ಹೇಳೇ ಇಲ್ಲ ಅವ್ರಿಗೆ ಜಸ್ಟ್ ಫೋನ್ ಮಾಡಿದ್ದು ಅಷ್ಟೇ ಮಿಷಿನ್ ಬೇಕು ಅಂತ ಆಗ ಇನ್ನೊಂದಿನ ಫೋನ್ ಮಾಡ್ತಾವ್ರೆ ಮಿಷಿನ್ ತಂದಿದೀವಿ ಅಂದಕೊಂಡು
ಯಾರಿಗು ಸೇಲ್ ಆಗಿ ನೋಡೋಣ ಯಾರಿಗೂ ಸೇಲ್ ಆಗರ್ ನೋಡಣ ಅದಕ್ಕೆ ಬೊ್ಬಿಟ್ಟೈತೆ
ಇಲ್ಲ ಮಿಷೆನು ಸಿಗ್ದೇನು ಮಿಷಿನ್ ಎಲ್ಲ ಮಸ್ ಅಂದರಿ ತಕೊಂಡ್ರ ಅಂತ ಇನ್ನೊಂದ್ ಮಿಷಿನ್ ತಕೊಂಡ್ರು ಪಕ್ಕದ ಮನೆಯವ್ರೆ ಅದು ಸಿಗ್ದ ಇನ್ನೊಂದ್ ಸ್ವಲ್ಪ ದಿನ ಓದ್ಮಿ ಆಮೇಲ್ ತಕ ಬಂದ್ರು ಚೆನ್ನಾಗಐತೆ ಮಿಷೀನ್ ಏನು ಇಲ್ಲ ಆದ್ರೆ ಒ ಸ್ವಲ್ಪ ಸೌಂಡ್ ನನ್ ಸೌಂಡ್ ಆಗಲ್ಲ ಒಂದು ಸ್ವಲ್ಪ ಜಾಸ್ತಿ ಪಷ್ಟಟ ಗ ಇದಾಗಲ್ಲ ಒಂದ ಸ್ವಲ್ಪ ಸ್ಲೋ ಸರ್ವಿಸ್ ಮಾಡ ಸಿಿಲ್ಲ
ಹಾ ಅದಕ್ಕೆ ಸೋನ್ ಬರ್ತಿರೋದು
ಸರ್ವಿಸ್ ಮಾಡಿಸಬೇಕು ಆದ್ರೆ
ಹಾ ದುಡ್ಡು ದುಡ್ಡು ಖರ್ಚೈತ ಅಂತನ
ಏ ಇಲ್ಲ ಯಾರು ಸರ್ವಿಸ್ ಮಾಡಲ್ಲ ಅಲ್ಲ ಒಬ್ಬಕ್ಕ ಅವಳ ಕೇಳ್ಬೇಕು
ಹ ಸರ್ವಿಸ್ ಶೋರೂಮ್ನವ್ರಗೆ ಮಾಡದಪ್ಪತ್ ಹಾಕಡ ತಂದಕಟ್ರ ಅವ್ರಿಗೆ
ಅ ಅವ್ರು ಅಲ್ಲಿಂದ ಬಂದದು ಎಷ್ಟ್ ಚಾರ್ಜ್ ಬರ್ತಾರ ಅವನ್ ಸರ್ವಿಸ್ ಮಾಡಕ ಅವ ಅಣ್ಣ ಒಂದ್ ಸ್ವಲ್ಪ ಬಂದಿದ್ದ ಸ್ವಲ್ಪ ಪಕ್ಕದ ಮನೆಯವ್ರು ಅದೇನ ಇದಗ್ಬಿಟ್ಟೈತೆ ಮಿಷಿನ್ ಕೆಟ್ಟ್ಬಿಟ್ಟೈತೆ ಅಂದಬಿಟ್ಟು ಕರ್ಸಿದ್ರು ಹಾಳಗ್ಬಿಟ್ಟದ ಅಂತ ಆಗ ನ ಅನ್ಭವಸಿದ್ರು ಸರ್ವಿಸ್ ಮಾಡಸ್ಕೊಡಿ ಅಂತ ಓದೋದಕ್ಕೆ ಅದಂಗೆಲ್ಲ ಸರ್ವಿಸ್ ಮಾಡಕ್ ಆಗಲ್ಲ ಏನಾರರು ರಿಪೇರಿ ಬಂದ್ರ ಮಾತ್ರ ಸರ್ವಿಸ್ ಮಾಡೋದು ಸುಮ್ ಸುಮ್ನೆ ಆತ ಸರ್ವಿಸ್ ಮಾಡತಾರ ಒಂದ
ಹ್ಮ ಸೋನ್ ಬತ ಅಂತ ಕೇಳ್ಬೇಕಾಯ್ತು ಆಾಗೇ
ಅದೇನು ಇಲ್ಲೋ ಬಣ್ಣವ್ರ ಬಟ್ಟೆ ಒಲೆಯವ್ರ ಕೇಳ್ತೀನಿ ಸರ್ವಿಸ್ ಮಾಡ್ಕೊಡ್ತಾರ ಅಂತ
ಹ ಗರ್ವಪ ಸನ್ ಬರ್ತ ಅಂದ್ರ ಒೆ ದುಡ್ ಮಾಡಿ ದುಡ್ ಮಾಡಾಕಿದೀರಂಗ ಆಯ್ತು
ಹ್ಮ ಎಲ್ ದುಡ್ಡು ಸುಮಾರಾಗ ಆಗೈತೆ ಬಟ್ ಯಾವ್ದೂ ಈಗಿಲ್ಲ ಒಂದು ಫೋನ್ ತಕೊಂಡೆ ಮೆಷಿನ್ ತಕೊಂಡೆ ಅಷ್ಟೆ
ಒಂದ್ ಲಕ್ಷ ಮಾಡಿದ್ದೀರಾ
ಹಓ ಅಷ್ಟೆಲ್ಲ ಆಗ್ಿಲ್ಲ
ಹಂಗ್ರ ರ್ಚ್ ಮಾಡಿಲ್ ಒ್ ಅಸ ದುಡ್ಡು ಮಾಡ್ಯದ ಅಲ್ಲಿ ರ್ ಮಾಡ ದುಡ್ಡು ಬಂದಿಲ್ವ ಅದ್ರಿಂದ
ಹ್ಮ್ ಹ್ಮ್ ಅಷ್ಟೊಂದ ಏನ್ ಬಂದಿಲ್ಲ ಇಂದು
ಒಂದ್ ಎಪ್ಪತ್ತ
ಹ ಅಷ್ಟು ಇಲ್ಲ ಒಂದ್ ಫೋನ್ ತಕೊಂಡೆ ಒಂದ ನರ್ಸ್ ಅವ್ರದ್ದು ಆಮೇಲೆ ಹ್ಮ ಒ ಅ ಮಿಷಿನ್ ತಗೊಂಡೆ ಹದ್ನಾಲ್ಕುವರೆದು ಮೂವತ್ತಾಯತ ಇನೊಂದ ಹದ್ನೈದ್ ಸಾವಿರ ಕೈಯಲ್ಲಿ ಖರ್ಚಾಗಿದ್ದ ನ ಅದಕ್ಕ ಇದಕ್ಕ ಒಂದೊಂದ ಐದನೈನೂರು ಸಾವಿರ ಸಾವಿರ ಹಂಗಂಗೆ ಖರ್ಚು ಮಾಡ್ಬಿಟ್ಟಿದೀನಿ ಟೂರ್ ಹೋದಾಗ ನೆ ಟ್ರಿಪ್ ಹೋದಾಗ ನಾಕ ಸಾವಿರ ಏ ಒಂದಐವತ್ರ ಒಳಗಡೆ ಒಟ್ಟಿನಲ್ಲಿ
ಗರವ ಅಷ್ಟ ನಾವ್ ಹದಿನನಾ ಸಾವಿ ರೂಪ ಕರ್ಕಿ ಅಷ್ಟು ಅಷ್ಟೊ್ ಮಣಿಿದ ನಂಗ ಆ್ತು
ಹ್ಮ್ ನೀವೇನಪ್ಪಾ ಕೆಲ್ಸ ಮಾಡ್ಕೊಂಡು ಈಗ ಒಂದ್ ಹದ್ ನಾನೊಂದ್ ಎರಡು ವರ್ಷ ತಿಿಂದ ಮಾಡ್ತಾ ಇದ್ದೀನಿ ನೀವು ಐದ್ ತಿಂಗ್ಳಿಗೆ ಮೂರ್ ತಿಂಗ್ಳಿಗೆ ಮಾಡ್ಕೊತಿದ್ದೀರ ದುಡ್ಡೇ
ಯ್ದು ಒಂದ ವರ್ಷದಿನ ನೀವು ಮಾಡಕಲ್ ಅದಕ್ಕೆ ದಿನಕ್ಕೆ ಒಂದ್ ಮೂರ್ ಬ್ಲೌಸ್ ಬರ್ಕಂದ್ರೆ ಮುಗಿತ
ಹ ಮೂರ್ ಬ್ಲೌಸ್ ಹೊಲ್ದ ಬಿಡ್ತೀನಿ ಕೊಡ್ಬೇಕೇಕ್ ತಾನೆ ಕೊಡ್ದರು ಅವ್ರು ಈಸ್ ಕಳ್ದರ್ ನಾನ್ ಏನ್ ಮಾಡ್ಲಿ ಈಗ ಬ್ಲೌಸ್ಗಳನ್ನ ಹೊಲ್ದು ಹೊಲ್ದು ಎಷ್ಟೋ ದಿನದಿಂದಾನೂ ಮಡಗಿದೀನಿ ಅವರು ಬ್ಲೌಸ್ ಗಳನೆ ಇಸ್ಕೊತಾ ಇಲ್ಲ
ಅವ್ರು ಬೇಕಾದಾಗ ಇಸ್ಕತ್ತಾರೆ
ಬೇಕಾದ ಇಸ್ಕೊತಾರೆ ಅಂದ್ರೆ ನಮ್ಗ ಆಗ ಅಮೌಂಟ್ ಸಿಗಲ್ವಲ್ಲ ಬೇರೆ ಬಟ್ಟೆಗಳು ತರಕೆ ಏನಕ್ಕೆ ಆಗ್ಲಿ ಅದ ಹೊಲ್ಬಿಟ್ಟನ್ ಕೊಟ್ಟ ಕೊಟ್ಟತಾಗ ಇಸ್ಕೊಂಡ್ ದುಡ್ ಕೊಟ್ರೆ ಸರಿ ಅವ್ರಏನು ಕೊಡ್ಲಿಲ್ಲ ಅಂದ್ರೆ ನನ್ಗೆ ಲಾಸ್ ಆಗದು
ಕೇಳ್ಬೇಕು ಎಷ್ಟು ಜನ ಮಾಡ್ ನಂಗೆ ಬಡ್ಡಿ ಕೊಡಿ ಅಂದ್ಬಿಟ್ಟು
ಹ ಬ್ಲೌಸ್ ಬಡ್ಡಿ ಕೊಡ್ತದ
ಹಾ ಮುನ್ನೂರು ರಪಿ ಹತ್ತು ರೂಪಿ ಇಪ್ಪತ್ತು ರೂಪಾಯ ಮೂವತ್ತು ರೂಪಾಯಿ ಬೇಿ ಕೊಡಿ ಅನ್ಬೇಕು ಅದೊಂದು ಹೊಸ ಬಿಸ್ನೆಸ್ ಆಗಲ್ವಾ ಬಡ್ಡಿ ಬಿಸ್ನೆಸ್
ಬರೋದೇ ಇಲ್ಲ ಅಷ್ಟೇ ಹೊಲಿಸ್ ಕಲಕ್ಕೆನ್ನನ್ ಹತ್ರಕ
ಹ ಹಂಗ
ಅಲ್ಲಿ ಒಂದ ಊರಲ್ಲಿ ಒಬ್ರು ಒಳ್ಳೆಯವರು ಇದ್ರೆ ಒಬ್ರು ಇಬ್ರು ಇದ್ರೆ ಹೆಂಗೋ ಮೇಂಟೇನ್ ಆಯ್ತದೆ ಮಸ್ತ್ ಅಂದಾರಿ ಕೊಡ್ತಾರೆ ಇಲ್ಲಿ ಒಂದೊಂದ್ ಬೀದ ಇದಗೂ ಮೂರ್ ಮೂ ಜನ ನಾಕ್ತ್ ನಾಕಕ್ ಜನ ಅವ್ರೆ ಎಷ್ಟ್ ಜನ ಕ ಅಂತ ಕೊಡ್ತಾರೆ ಅಲ್ಲೇ ಹೊಲ್ಸ್ಕತಾರೆ ಅವ್ರ ಮನೇಲ್ಲೇ ಹೊಲ್ ಹಾತಾರೆ ಇಲ್ಲಿ ರೋಡ್ ಸೈಡ್ ಮೂರ್ ನಾಕ್ ಅಂಗಡಿಗಳವೆೆ
ಹ್ಮ್
ಎಲ್ ಕೊಡ್ತಾರೆ ನಮನೆೇತ್ರಕ ಅವರು ಊರಲ್ಲಿ ಆ ಕಡೆ ಸೈಡ್ ಒಲೆಯವರು ಇಲ್ವಂತ ಎಳು ಅಬ್ಳ ಅಂತೆ ಒಸಿವಂತ ಅಂತಂದ ಗುಡ್ಡೆ ಆಗ್ತ ಎರಡು ಈಗ ಈ ಕಡೆ ಎರಡ್ ಬ್ಲೌಸ್ ಅಲ್ಲಿ ಕೊಟೆ ನಾಕ್ ಬ್ಲೌಸ್ ಬರ್ತಾವವಂತ ಮತ್ತ ಸಿ ಒಂದಲ್ಲಾ ನನ್ಗೆ ಬ್ಲೌಸ್ ಒಲಕೆ ಐ್ತೆ ಇಲ್ಲ ಅಂತಳೆ
ನೀವ ಎಲ್ಲಿಂದ ಆಸೆ ಎಲ್ಲಿಂದ ಕವರ್ ಮಾಡಸ್ಕೊಡಿ ಕವರ್
ಹಾ
ಇಸ್ ನೀವ್ ಇಸ್ ಮಾಡಕೋಿ ಅಲ್ಲಿಂದ
ಅಯ್ಯೋ ಅದಿಲ್ಸ್ ಅದ್ನ ಈಸ್ಕಬಂದು ನಾನು ಒಲ್ದು ತಕೋಹೋಗ್ ಕೊಡೋದ್ ಯಾವತ್ತು ಅದೆಲ್ಲಾ ಆಗ್ದೆ ಇರ ಕೆಲ್ಸ ಬೇಕಾದ್ರೆ ಅಲ್ಲೇ ಹೋಗಿ ಒಲಿಬೋದು ಹಬ್ಬ ಹರೀದಿನಕ್ ಕರೀತಿದ್ಲು ಹೋದ್ಸಲ ಹೋಗ್ಬಿಟ್ಟು ಹೊಲ್ ಕೊಟ್ಬಿಟ್ಟು ಬಂದಿದ್ದೆ ಈ ಸಲ ಹುಷಾರಿರ್ಲಿಲ್ಲ ಅದುಕ್ಕೂ ಹೋಗ್ಲಿಲ್ಲ
ಒಂದ್ ಹತ್ತ್ ಕೊರೆ ಮಸ್ಕೊಲನ ಒಂದ್ ಮೂರ್ ದಿನ ಹೋಗೋ ಕಷ್ಟದು ಬಿಡದುಮ ನೀವೇ ಕೊರಿಾರಾರೋದು
ಹ್ಮೂ ಯಾರ್ ತಕೊಂಡೊಯ್ತರೆ
ಕೊರಿಯರ್ ಮಾಡದಪ್ಪಾ ಕೊರಿಯರ್ ಬೆಗಹೊಯ್ತಾನೆ ತಗೋತಾನನೆ
ಹ್ಮೂ ಇಲ್ಲೇಲ್ಲ ಆ ತರ ಇಲ್ಲ
ಐತೆ ಗೊತ್ತಿಲ್ಲ ಅಷ್ಟೆ ಯಾವತ್ತದ್ರ ಟ್ರೈ ಮಾಡಿಲ್ಲ ಅಷ್ಟೆ
ಅಷ್ಟು ಟಿಂಗ್ಸನ್ನೆ ಬೇಡ ನಮ್ಗೆ ತಲೆ ಕೆಡಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅವ್ರೇ ಹೊಲ್ ಕೊಡ್ತಾರೆ ಇಲ್ ಅಡ್ಜಸ್ಟ್ ಮಾಡ್ಕೊಂಡ್ ಬತ್ತದೆ
ನಿಮ್ಗೆ ಸಾಲೆ ನಿಮ್ಗೆ ಸಾಲೆ ಸಾಲೆಗಿಲೆ ಏನುಇಲ್ವಲ್ಲ ಅದುಕ್ ಟೆನ್ಷನ್ ಇಲ್ಲ ಸಾಲೆ ಏನಾರಿದ್ರೆ
ಸಾಲ ಇಲ್ಲ ಬಟ್ ಮ್ ಏನಂದ್ರೇ ಅ ದುಡ್ಡು ಅದೆ ಬಟ್ ಟೇ ಇಟ್ಟೀರ್ ತಕ್ಕಳಕ್ಕೆೆ ಈಗ ಮದ್ವೆೆಗೆ ಸರಾ ಓಲೆ ತಕ್ಕೊಬೇಕು ಅದುಕ್ಕೊಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಈಗ
ಅಜ್ಜೆಸ್ಟು ಎಷ್ಟು ಈಗ ತಗೊಬಂದ್ರ ಬಟ್ಟೆನಾ
ಅಯ್ಯೋ ಇಲ್ಲ ಈಗ ನಮ್ಮ ಮೈಸಣ್ಣನೆ ನಿ ಫೋನ್ ಮಾಡ್ತಿತ್ತು ದುಡ್ ಕೇಳಕಂತ ತ ಮಾಡಿದ್ಲು ನನ್ ತಂಗಿ
ಹ್ಮು
ಅವ್ರೇ ಫೋನ್ ಮಾಡ್ತಿದ್ರು ಮಾಡ್ಬೇಕು
ಈಗಾಗ್ಲೇ ನಾಕ್ನೇ ತಾರೀಕ್ ಬಂತಲ್ಲ ಒಂದನೇ ತಾರೀಕ ತಗಿನಿಂದ್ರಲ್ಲ ಒಬ್ಬರಿಗೆ ಎಷ್ಟ್ ಎಷ್ಟ್ ಹಂಗರ್ರೆ ಎರಡ್ ಸಾವ್ರ ಬಟ್ಟೆನ
ಹು ಇನ್ನು ಯಾಕೆ ಒಂದೊಂದ್ ಸಾವ್ರ ಅಷ್ಟೇ
ಒಂದ್ಸರಿಗೆ ಯಾವ್ ಸೀರೆ ಬರ್ತದೆ
ಹಾ ಬರದ್ನೇ ತಕೋ ಉಟ್ಕೊಳ್ಳೊದು
ತಕರಿ ಹಂಗರ ಒಳ್ಳೇ ಎಂಜಾಯ್ ಮಾಡ್ತೀರಿ ಇವಾಗ್ ಮದ್ವಿಗ
ಇವ್
ಒಳ್ಳೆ ಎಂಜಾಯ್ ಮಾಡ್ತಿದ್ದಿರ ಅನಂಗ್ ಆಯ್ತು
ಹ್ಮುವ್
ಂಜಯ್ ಮೆಂಟೂ ನೈಟ್ ಆಗಿ
ನೀವ್ ಬರಲ್ವಾ ಮದ್ವೆೆಗೆ
ಬರ್ತಿನಿ ಬೆಳಗ್ಗೆ ಬರ್ತಿನಿ ಮುಯ್ ಕೊಟ್ಬಿಟ್ಟು ಊಟ ಗೀಟ ಮಾಡ್ಕೊ ಬರ್ತೀನತ್ತಗೆ ಮನೆಗೆ ಅಷ್ಟೆ
ಹ್ಮು
ನಮ್ಗೆಯಾವ್ತರ ಎಂಜಾಯ್ಮೆಂಟು ಇಲ್ಲ
ನೈಟೇ ಬಂದ್ಬಿಡಿ ಅದಕ್ಕೆನು ಗ್ರ್ಯಾಂಡಗೆ ಮಾಡ್ತವ್ರೆ ಕನಂತ
ನಾಯೇನ್ ಮಾಡದದಿ
ಏನ್ ಮಾಡದಂದ್ರೆ ನಿಮ್ ಅಕ್ಕ ಎಲ್ಲಾರೂ ಬಂದಿ ತ್ತಾರೆ ಕುತ್ಕನ್ ಮಾತಾಡಿ ನಿಮ್ ಇಬ್ರು ಅಕ್ಕಂದ್ರು ಬಿಟ್ರೆ ನಿಮ್ಮ ಸೋಬಕ್ಕ ಸೊಮ್ನಕ್ಕ ನೇತ್ರಕ್ಕ ಜ್ಯೋತಕ್ಕ ಯಾರಾದ್ರು ನೇತ್ರಕ್ಕ ಜ್ಯೋತಕ್ಕ ನೈಟ್ ಇರ್ತಾರಲ್ಲ
ಹಾ ನಮ್ಗಂದ್ ಸಪ್ರೇಟ್ ರೂಮ್ ಮಾಡಿದ್ರೆ ನಾವ್ ಬರ್ತಿವಪ್ಪ
ಓ
ಹಾ ಎಲ್ಲಾದ್ರಲ್ಲೂ ಹು
ನನ್ಹೋಗ್ಬಿಟ್ಟು ರೂಮ್ಗಳ್ ನೋಡ್ತೀನಿ ನಿಮ್ಗೆ ಚಪ್ ಟ್ರೇಟ್ ರೂಮ್ ಇತ್ತು ಅಂತಂದ್ರೆ ಬೇಕದ್ರೆ ಫೋನ್ ಮಾಡ್ತೀನಿ ಬನ್ನಿ ಆಯ್ತಾ
ರೂಮ್ ಮಾಡಿಬೇಕಾರ ಜೋತ್ಕ ನಾಕ್ ಜನ ಕರ್ಕೊಬಂದ್ ಮನಿಕತಿನಿ
ಹ್ಮ್
ರೂಮ್ ಇಾಂದ್ರೆ ನಾ್ ಸಲ್ಲಿ ಬಂದ್ಕಲ್ಲಪ್ಪ ನಮ್ ಬಿರಿಯಿಿಗೆ ಬರ್ತೀವಿ ಆರಾಮಾಗಿ
ನೀವು ಬರೋದಲ್ದೆ ನಿಮ್ ಫ್ರೆಂಡ್ಸ್ ಬರಕ್ ಕಾಕೊಬತೀರಾ
ರೂಮ್ ಮಾಡಿರ ಬಾ ಕರೆಕ್ಟ್ ಬದೀನವಿ
ಹ ಬೇಕಾರಾ ಎಂಜಿನ್ ಗಡ್ಲಿ ರೂಮ್ ಮಾಡ್ಕಿರಿ ಬೇಕ್ರ
ಹಓ ಯಾವನೇ ಬರ ನಮ್ಗೆ ನಾವೇ ದುಡ್ಕೊಬ ಬಿಡರು ಮಾಡ್ಕ್ದ ಅನ್ನೋದು ಆರ್ಬೋದು ಅದೇ ದುಡ್ಡು ಮೈಗ ಹಾಕ್ಬಡ್ತಿವಪ್ಪಾ
ಹ್ಮ್
ಹಾ
ಇನ್ನೇನು ಏನು ಊಟ ಮಧ್ಯ
ಮೂವಿ ನೋಡ್ಬೇಕಕ್ ಅಷ್ಟೇ ಇಗ್ತತ್ ಅದು ಮೂವಿ ನೋಡ್ಬೇಕಕ್ು ಕಷ್ಟಕ್ ಕೂತ್ಕೊಂಡ ಈಗ ಮೂವಿ ಆಯ್ತೆ ಒಂದು
ಹ್ಮ್ ಯಾವ್ದ ಅದೇದ ಫಲಮ್ಗೆೋಗಯ್ತನಿ ಅಂದಿದ್ರಲ್ಲ
ನಾವ ಟ್ಯಾಕ್ಸಿಕ್ ಬಂದ್ರೆ ಟ್ಯಾಕ್ಸಿಕ್ ಹೊಯ್ತೀವಪ್ಪಾ ಎಷ್ಟು ಹ ಎಲ್ಲರೂ ಹದಲ್ಲ
ನಮ್ಮ ಅಣ್ಣ ಅಂತಿದ್ದ ನಿೆನ್ನೆ ಅದ ಯಾವರಿಲೀಸ್ ಆಯ್ತದೆ ಅಂತ
ನೆಕ್ಸ್ಟ್ ತಿಂಗಳು ಇಪ್ಪತ್ತೆಂಟ ರ್ರೀಸ್ ಆಯ್ತದೆ
ನೆಕ್ಸ್ಟ್ ತಿಂಗಳಾ
ಹ್ಮ್ ಆಗಸ್ಟ್ ಇಪ್ಪತ್ತೆಂಟು ಹಾ ಹಾ ಟೀಸರ್ ಬಂತ ಎಲ್ಲ ನೋಡಿಲ್ವಾ
ಹ್ಮ್ ನೋಡಿದ್ದೀನಿ
ನಿಂಗೆ
ಅದಕ್ಕೆ ರಿಲೀಸ್ ಆಯ್ತದೆ ಅನ್ಬಿಟ್ಟು ಎಲ್ಲ ಹಯ್ತೀರ ನೀ ಹೆಂಗಾರೆ
ಹ್ಮ್
ಓಹೋ ಎಷ್ಟ್ ಎಷ್ಟ್ ಕಲಂದ್ರಿ ಎಲ್ಲ ಕೂಯ್ತರಲ್ವಾ
ಎಷ್ಟುಫಲಮ್ತ ಅಲ್ಲ ನಮ್ಗೆ ಯಾವ್ದ ಚೆಾಗೈಐತಿ ಅಸ ಅದಕ್ಕೆ ಹೋಯ್ತು
ಹ್ಮ್ ನಾನು ಯಶ್ ಫಿಲಂ ಗೆ ಮಾತ್ರ ಹೋಯ್ತಿರೇನೋ ಅನ್ಕೊಂಡಿದ್ದೆ
ಇಲ್ಲ ನಾವು ನಾಲ್ಕತ್ತ ನಾಕೈದು ಫಿಲಮ್ ಹೋಗ್ವಿ ಮೈಸೂರು ಕದಂಗಿಂದ
ಕಾಲೇಜ್ಗಯ್ಿದ್ದೀರಾ ಫ ಫಿಲಂ ಹೋಗ್ತಾ ಇದ್ದೀರಾ
ಒಂದೊಂದಿನ ಕಾಲೇಜು ಹೋದಾಗ ಬೇಜರ್ ಆದಾಗ ಹಯ್ತೀವಪ್ಪ ಫಿಲಮ್ಗೆ ಅಷ್ಟೆ
ಸರಿ ಆಯ್ತು ಆಮೇಲ್ ಮಾಡ್ತೀನಿ
ಹ್ಮ
ಹಾ